ಹ ಬ್ರೋ ಹೇಳಿ ಬ್ರಾ
ಕೇಳಿಸ್ತಿದಯಾ
ಹಾಂ ಹಬರಾ ಕೇಳಿಸ್ತಾ ಇದ್ದೆ ನಿಮಗೆ
ಹಮ್ರ ಹೇಳಿರ ಏನ್್ರ ಸಮಾಚಾರ
ಬ್ರೋ ಏ ಬ್ರೋ ಹೇಳ್ಬೇಕು ಬ್ರೋ ನೀವ ಆಯ್ತ ಬ್ರೋ ಊಟ ಹೇಗಿದ್ದೀರಾ
ಆಯ್ತು ಬ್ರಾ ಊಟ ನಿಮ್ದು ಬ್ರಾ
ಹೌದು ಆಯ್ತು
ಚೆನ್ನಾಗಿದ ಅದು
ಹಾ ಬರ ಚೆನ್ನಾಗಿದ್ದೀವಿ ನೀವು
ಹಾ ಬ್ರೋ ಚೆನ್ನಾಗಿದ್ದೇನಿ
ಹದರ ಮತ್ತೆ ಮೂರುದನುಚರ
ಅಂದ ಇಬ್ರು ಹಿಂಗೆ ಎಲ್ಲೋ ಬಾಳ ಬಾಳ ದಿವಸ ಆಯ್ತಲ್ವಾ
ಹಾ
ಸೊ ಹಾಗಾಗಿ ಕಾಲ್ ಮಾಡ್ದಬ್ರ ಕೇಳ ಮಾತಾಡೋಣ ಅಂತ
ಹೌದೌದ ಹೇಳಿವರು
ಹಾಗ ದೇವರು ಅವಾಗೆಲ್ಲೋ ಸಿಕ್ಕಿದ್ದು ಬಾಳ ದಿವಸ ವರ್ಷಗಳ ಆಗ್ಬಿಟ್ವು
ಹಾ ಬ್ರೋ
ಹ್ಮ ನೀವು ಓಡತಿದ್ರ ಇಂಜಿನಿಯರಿಂಗ್ಗೆ ಅಂತ ಗೊತ್ತಾಯ್ತು ಕ
ನೀವ ಅದೇನ ಬ್ರೋ
ನಾವ ಅದೇ ಬ್ರೋ ಅದು ಬ್ರೋ ನಿಮ್ ನಂಬರ್ ಡಿಲೀಟ್ ಆಗಿತ್ತು ಫೋನಲ್ಲಿ
ಹಾ
ಹ್ಮ್ ಮತ್ತೆ ಯಾವ್ ಫ್ರೆಂಡ್ ಇನ್ನೊಬ್ಬನ ಹತ್ರ ಅದೇ ನಮ್ಮ್ ಕ್ಲಾಸ್ ಮೇಟ್ ಅವನ ಹತ್ರ ಇಸ್ಕೊಂಡಿ ನಂಬರ್ನ ನೀವು ಫೋನ್ ಮಾಡ್ಲಿಲ್ಲಬ್ರು ನಾವು ಮಾಡ್ಲಿಲ್ಲ ಅದಕ್ಕೆ ಮಾತಾಡ್ಸನೆ ಅಂತಫೋನ್ ಹಚ್ದೆ
ಹ ಅವರು ಇಲ್ಲಬ್ರು ನಂದು ಫೋನ್ ಕಳ್ಕೊಬಿಟ್ಟೆ ಅದು ಹೊಸ ಫೋನ್ ತಗೊಬಿಟ್ಟನಾ ಸುಮಾರುದು ಫ್ರೆಂಡ್ಸ್ ಎಲ್ಲ ನಂಬರ್ಸ್ ಇಲ್ಲ ಅವರು ಎಲ್ಲಾರ್ದೂ ಹೋಗತಿದಿದ್ದೆ ಅವರು ಮಾಡ್ದ್ರ ಸೇವ್ಕೊಂತತಿದ ನಿಡಿ ಅವರು
ಹಾ ಹಾ ಹಂಗೆ
ಹರು ಹೊಸ ಫೋನ್ ತಗೊಂಡೆ ಫೋನ್ ಕಲಿತು
ಹದ
ಮತ್ತೆ ಬ್ರೋ
ನಮ್ದರು ಫೋನ್ ಸ್ ಫ್ಲಾಶ್ ಔಟ್ಸ್ ಇದ್ವಿ ಹಾಗಾಗಿ ನಾವು ಎಲ್ಲ ಹೋಗ್ಬಿಟ್ಟಿದೆ ಮಿಸ್ ಆಗಿ ಹ್ಮ್ ಹಾಗಾಗಿ ಬ್ರೋ ನಂಬರ್ ಯಾರಗ ನಂಬರ್ ಇರ್ಲಿಲ್ಲ ಒಬ್ಬೊಂದಿತ್ತು ಹ್ಮ್ ನಾನ್ ಕೊಟ್ಟ ಈಗ ಅದಕ್ಕೆ
ಆಗ್ರ
ಕ ಮಾಡ್ದವ್ರ ಬ್ರೋ ಹೆಂಗಿದೆ ಹೆಂಗ್ ನಡೀತಿದೆ ಸ್ಟೆಡಿ
ಸೆಡಿ ಸಲ ಚೆನ್ನಾಗಿ ಹಡತಿದ ಅವರು ನಿಮ್ದು
ಪರ್ವಾಗಿಲ್ಲ್ರ ಬ್ರೋ ಚೆನ್ನ ಹಿಂದೆ ಗೊತ್ತಲ್ಲ ಇಂಜಿನಿಯರಿಂಗ್ ಲೈಫ್ ನಿಮಗೆ
ಆದು
ಅದೇ ಬ್ರೋ ಇದು ಯಾವ ಪ್ರಾಜೆಕ್ಟ್ ಹೇಳಿದ್ರ ನಿಮ್ಗು ಮಾಡಕ್ಕೆ
ಬ್ರು ಪ್ರಾಜೆಕ್ಟ್ಸು ಅಂದರೆ ಇನ್ನೇ ಮಾಡ್ಬೇಕೊಬ್ರು
ನಿಮ್ಮೇಲೆ ನೋಡ್ಬೇಕು
ಹರು ಇನ್ನು ಹೇಳಿದ್ದಿಲ್ಲ ಇಷ್ಟು ದಿವ್ಸ ಇನ್ನು ಮಾಡ್ಬೇಕಂತೇ ಬ ಅದ ಈ ಸಮಿಂದ ನಿಮಗೆಬರಾ
ಅದೇಬ್ರೋ ನಮ್ಗೆ, ನಮಗು ಈ ಮುಂಚೆನೇ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ಮುಂಚೆನೆ ಇನ್ಫಾಮ್ರ್ತಿದಾರೆ ಯಾಕಂದ್ರೆ ಲಾಸ್ಟ್ ಅಲ್ಲಿಗ ಸುಮನೆ ಪ್ರಾಬ್ಲ್ ಹ ಮಾಡಕೊಡಕತಾ
ಹಾ
ಈಗ ಇಂದಾನೆ ಒಂದೊಂದೇ ಒಂದೊಂದು ಆಕ್ಟಿವಿಟಿ ಮುಗಿಸ್ಕೊಡ್ರನೆ, ಮತ್ತ ನಿಮಗ್ ಫೈನಲ್ ಇಯರ್ ಅಲ್ಲಿ ಈಸಿ ಆಗುತ್ತೆಹ ಅವರು ನಮ್ ಸೀನಿಯರ್ಸ್ ಏ ಮಾಡ್ಬಿಟ್ಟಿದ್ದಾರೆ. ಅವರು ಮುಗಿಸ್ಕೊಂಡಿಲ್ಲ ಎಲ್ಲ ಆಕ್ಟಿವಿಟೀಸ್ಲ್ಲಿ ಹಂಗೆ ಉಳಿಸಸ್ಕೊಂಡಿದ್ದಾರೆ. ಈಗ ಅವರಿಗೇನಾಗಿದೆ ಸರ್ಟಿಫಿಕೇಟ್ ಕೊಡಲ್ಲ. ನೀವು ಎ, ಸಿಟಿ ಆಕ್ಟಿವಿಟಿ ಮುಗಿಸ ಸರ್ಟಿಫಿಕೇಟ್ ಇಸ್ಕಕ್ ಬರಲ್ಲ. ಹಂಗೆ ಹಿಂಗೆಂತ ಹೇಳ ಹೇಳಿದಾನ ನ ಅವರಿಬ್ಬರು ಈಗ ಇವಿ ಪ್ರೆಜರ್ ಆಗಬಿಟ್ಟಿದ್ದೆ. ಹಂಗೆ ನೀವ್ ಆತರ ಮಾಡ್ಕಬೇಡಿ ಇವಾಗೆಲ ಎಲ್ಲಾ ಮುಗಸ್ ಅಂತ ಹೇಳ್ತಿದರು ಎಲ್ಲ ಸರ್ಗಳೆಲ್ಲ.
ಹ ಹೌದೌದು.
ನಮಗ್ಇ ಬ್ರ ಅಷ್ಟೊಂದು ಗೊತ್ತಾಗ್ತಿಲ್ಲ. ಅಷ್ಟೊ ನಾಲೆಜ್ ಇಲ್ಲ ಏನೇಏನ್ ಮಾಡ್ಬೇಕು ಯಾತರ ಮಾಡ್ಬೇಕು. ಹ್ಮ್, ಗೊತ್ತಿಲ್ಲಬ್ರೋ, ನೀವಿಬ್ರು ಎಷ್ಟೆಸ್ಟ್ ಮಾಡಿರ ಏನು.
ನಾವು ಪ್ರಾಜೆಕ್ಟ್ಸ ಅದೇ ಅಂದ್ರೆ ಫಸ್ಟಿಗೆ ಮಹನ ಪ್ರಾಜೆಕ್ಟ್. ಮಾಡ್ಸಿದ್ರು ಬ್ರೋ, ಸಿಂಪಲ್ಲಾಗಿ ಅಂದರೆ ಸಾಫ್ಟ್ವೇರಲ್ಲಿ ಮಾಡ್ಸಿದ್ರು. ನಮ್ದು ಸಾಫ್ಟ್ವೇರ್ ಅಲ್ಲೇ ಆಗಿದು ಬ್ರೋ ಪ್ರಾಜೆಕ್ಟ್ಸ್. ಒಂದ್ ಮಾಡಿವಿ ಅಷ್ಟೇ ಇನ್ಮೇಲೆ ನಿಗ ಅದೇ ಸಾಫ್ಟ್ವೇರ್ ಅಲ್ಲ ಎಲ್ಲ ಮಾಡ್ಬೇ ಸ್ವಲ್ಪ ಹಾರ್ಡ್ ವೇರ್ಗೂ ಇಳಿರಿ ಅಂತ ಹೇಳ್ತಿದ್ದಾರೆ.
ಹಾ, ಬ್ರೋ
ಅದೇ ಬ್ರೋ ಇವಾಗ ಹಾರ್ಡ್ವೇರಲ್ಲಿ ಮಾಡ್ಬೇಕಂತ ಇನ್ಮೇಲೆ. -
ಹಾ, ಬ್ರೋ
ಅದೇ ನೋಡ್ತಾಯ ಇದೀಬ್ರೋಏನು ಮಾಡಬೇಕು ಅಂತ
ಬ್ರೋ, ನ್ ಇದಿನ ಫೋಟೋ ಎಲ್ಲ ತಗಸ್ಕೋಬೇಕಲ್ಲ ವಿಸಿಟ್ ಕೊಡ್ಬೇಕು. - ಮತ್ತೆ ಎಲ್ಲಾ ಇದು ಜಿ, ಪಿ, ಎಸ್ ಫೋಟೋ ಎಲ್ಲ ಓಡ ಓಡಿಸಬೇಕ ಅಂತಲ್ವಾ ಸೊ ಎಲ್ಲಾ ಹೋಗಿ ಸ್ವಲ್ಪ ಅದು ನೈಂಟಿ ಅವರ್ಸ್ ಕವರ್ ಮಾಡ್ಬೇಕಂತೆ.
ಹಾ, ಬ್ರೋ ಅದು- ಅದು ಎ ಸಿಟಿಸಸ್ ಬ್ರೋ
ಬ್ರೋ, ಎನ್, ಎಸ್ ಸ್ಆರಾಮ್ ಮಾಡ್ಕಬೋದು
ಹಾ, ಬ್ರೋ ಎನ್, ಎಸ್, ಎಸ್ ಎಲ್ಲ ನಡೆಯುತ್ತೆ.
ಅದೇ ಇಲ್ಲೇ ಕಾಲೇಜ್ ಕ್ಯಾಂಪಸ್ ಡ್ ಮಾಡ್ಕೊಂಡು ಅದೇನು ಮುಗಿಸಕೊಂಡ್ವಿ ಬಟ್ ಇದು ಎ ಸಿ ಇಟ್ ಇದೀರೋ ಪ್ರಾಬ್ಲ್ ಆಗಿರೋದನಮಗೆ.
ಹೌದ ಅವ್ರಾ. ಈಗ ಯಾವ್ಯ ಮಾಡೀರ ಬ್ರೋ, ನೀವು ಎ ಸ್ಥಿ ತಿ ಯಾವ್ಯ ಮಾಡೀರಾ
ಸಿಟಿನ ಒಂದು ಮಾಡಿಲ್ಲಬ್ರೋ, ನಾವು ಇಲ್ಲ ಬ್ರೋ
ಮಾಡ್ತಾರೆ ಗೊತ್ತಾಬ್ರೋ, ಎ ಸಿಟಿಸ್ ನ ಎಷ್ಟ್ ಅಂದ್ರೆ ಎಷ್ಟ್ ಕೊಟ್ಟಿದ್ದಾರೆ ಅವ ನಿಮಗೆ ಎ ಸಿಟಿ ಎಷ್ಟು ಮಾಡಬೇಕಂತೆ,
ಈಗಬ್ರೋ, ನಾವ್ ನಾಲಕ್ ಮಾಡ್ಬೇಕು ಪಿ, ಯು, ಸಿ ಮೇಲ್ ಬಂದ ಹೈಟ್ ಮಾಡ್ಬೇಕು. -
ಹೌದ, ಬ್ರೋ ಇನ್ನು ನಾಲ್ಷ್ಟನವರಾ ನಿಮ್ಮದು. ಬ್ರೋ ಈಗ ಫಸ್ಟ್ ಏನ್ ಮಾಡ್ತೀರಾ ಅಂದ್ರ
ಹಾ, ಹೇಳಿ
ಸರೌಂಡಿಂಗ್ಸ್ ಪ್ಲೇಸ್ ತಾಬಿಡಿ ಬ್ರೋ ಹತ್ತಿರದಲ್ಲಿ.
ಕಮರ.
ಹತ್ತಿರದಲ್ಲಯ್ಯ ನಿಮ್ಮ ಕಾಲೇಜು ನಿಯರಲ್ಲಿ ತಗೋಬೇಡಿ ಪ್ಲೇಸ್ನಾ. ಅಂದ್ರೆ ಅಲ್ಲೇ ಹತ್ರಿರದಲ್ಲಿ ಹೋಗ್ ಬಂದ್ ಬಿಡ್ತಿರಲ್ಲ. ಅಲ್ಲಿ ಲೊಕೇಶನ್ಸು ಜಿ, ಪಿ ಎಸ್ಸಲ್ಲಿ ಫೋಟೋ ಕ್ಯಾಪ್ಚರ್ ಮಾಡತ್ತಲಾ ವಿತ್ ಲೊಕೇಶನ್ನು ತೋರಿಸುತ್ತೆ. ಆಮೇಲೆ ಇಷ್ಟ ಹತ್ರ ಹೋಗಬಂದೆ ಅ ರಿಪೋಟ್ಸ್ಲವೊ ಟೈಮು ರಿಜೆಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲ ಮಾಸ್ ಕಮ್ಮಿ ಕೊಡ್ತಾರೆ ಆಕ್ಸೆಪ್ಟ್ ಮಾಡಿದರೂ ಮಾಕ್ಸ್ ಕಮ್ಮಿ ಕೊಡ್ತಾರೆ. ಅದಕ್ಕೆ ಬರೋ ಈಗ ಒಂದು ಕಾಲೇಜ್ಗಿಂತ ಒಂದು ಫಿಫ್ಟಿ ಕಿಲೋಮೀಟರ್ಸು. ಫಿ್ಟಿಲರ್ಸ್ೇಲೆ ಓಬ ಇಬರು. ಯಾವು್ದಾದ್ೂ ಈಗ ಫಸ್ಟು ನೀವು ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ಯಾವ ಥರ ಮಾಡ್ತೀರ ಗೊತ್ತಬರಾ. ಫಸ್ಟ್ ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ಒಂದು ಟೆಂಪಲ್ ವಿಸಿಟ್ ಕೊಡಿದ್ರು ಫಸ್ಟು.
ಟೆಂಪಲವಿಸಿಟ ಲಾವ್
ಹಾ ಬರೋ ಯಾವುದಾದ್ರೂ ಹಳೇ ಪುರಾತನ ಕಾಲದ್ದ ಟೆಂಪಲ್ ಇರುತ್ತಲ್ಲ ಅದ್ರ ಬಗ್ಗೆ. ಫುಲ್ಲು ಡೀಟೇಲ್ಸ್ ತಿಳ್ಕೊಳ್ಳಿ ಪ್ರೊಫೆಸ್ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೋಡ್ಕು. ಕಾಲೇಜಲ್ಲೆಲ್ಲ ಸೈನ್ೋದೆಲ್ಲ ಹಾಕ್ಸ್ಕೊ್ಂಬಿಟ್ಟು ಲೆಟ್ರ ಆಫ್ರ್ತ್ ಕೊಟ್ಟು ಅವರಿಗೆ ಪರ್ಮಿಷನ್ ಲೆಟರ್ಸು ಎಲ್ಲ. ತಗೊಂಡು ಬಿಟ್ಟು ಹೋಗಿಬರು ಅಂದ್ರೆ ಸ್ವಲ್ಪ. ನೀವು ಹೋಗ್ತಿದ್ದೀರ ಅಂದ್ರರೆ ಆ ಪ್ಲೇಸ್. ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಬರು ಫಸ್ಟ್ ಹೋಗಕೋ ಮುಂಚೆ. ಫಸ್ಟು ತಿಳ್ಕೊಂಡುಬಿಟ್ಟು ಅಲ್ಲಿ ಹೋಗಿ. ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಆ ಪ್ಲೇಸಲ್ಲಿ ಒಂದ್ಸರಿ ಎಲ್ಲ ನೋಡ್ಕೊಳ್ಳಿ ಹಳೆ ಕಾಲದ್ದ ಏನಾದರೂ ನಿಮಗೆಲ್ಲಿ ಗೊತ್ತಾಗ್ತಾ ಇದೆಯಾ ಅಂತ ಅಂದರೆ ಅದೆಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ
ಹಾ ಹಂಗೆ
ಫೋಟೋಸ್ ಕ್ಯಾಪ್ಚರ್ಸ್ ಮಾಡ್ಕೊಂಡು ಎಲ್ಲ ಅದ್ರ ಬಗ್ಗೆ ಹಾಗಗೆ ಅಲ್ಲ ಏನಲ್ಲಿ ಯಾರಾದ್ರು ಊರಲ್ಲಿ ಹಿರಿಯರು ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರೆ ಅಟ್ಲೀಸ್ಟ್ ಊರಲ್ಲಿ ಯಾರಾದರು ಅವರುನ್ನ ನೋಡಿ ಬರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಕಾಂಟೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇೇಶನ್ ತಿಳಕೋಳಿ ಬ್ರೋ
ಅದೇ ಅ ಬ್ರೋ ನೀವ ಹೇಳದ್ ನೋಡ್ರ ಈ ಹಿಸ್ಟಾರಿಕಲ್ ಪ್ಲೇಸ್ ಹೋಗಬೇಕ ಅಂತ ನೀವ ಹೇಳ್ತದದು
ಹಾ ಹಿಸ್ಟೋಾರಿಕಲ್ ಪ್ಲೇಸಿ ಫಸ್ಟ್ ವಿಸಿಟ್ ಕೊಡವ್ರ
ಹಾ
ಕೊಟ್ಟಾದ್ಮೇಲೆ ಹರೋ ಟೈಮಿಂಗ್ಸ್ ಅಂತನಿಲ್ಲ ಒನ್ ಡೇ ಅಷ್ಟೇ ಮಾಡ್ಕೊಬೋದು ಒನ್ ಡೇಲಿ ಮುಗಿಸ್ಬೋದು ನೀವು ಒನ್ ೇ ಅಲ್ಲಿೋಂದ್ ಬಿಿಟ್ಟ ಮಾಡ್ಕ ಮಂದಿಬ್ರಾ
ಹಬ್ರೋ
ಅಂದರೆೆ ನೀವು ಮಾಡ್ತಿದ್ರ ಅಂದ್ರೆ ಟೈಮಿಂಗ್ಸ್ ಕವರ್ ಆಗುತ್ತೆಬ್ರು ತಲೆಗೆ ಕೆಟ್ಸ್ಕೊಬಿಡಿ್ರರಿ
ಅದೇ ಅದೇ
ಫಸ್ಟ್್ಟೋ ಪ್ಲೇಸ್ ವಿಸಿಟ್ ಕೊಟ್ರಾ
ಹಾ
ಅಷ್ಟು ಯಾವುದಾದ್ೂ ಈಗ ಫಸ್ಟ್ ಹಿಸ್ಟೋಾರಿಕಲ್ ಪ್ಲೇಸ್ ಆಯಿತು ಅಂದರೆ ನೆಕ್ಸ್ಟ್ ಏನಾದರೂ ಬೇರೆ ಆ್ಯಕ್ಟಿವಿಟಿ ಮಾಡ್ಬೇಕಬ್ರಾ ಅಂದ್ರೆ ಯಾವ್ದಾದ್ರು ಊರಲ್ಲಿ ಹೋಗ್ಬಿಟ್ಟು ಏನಾದ್ರು ತಿಳ್ಕೋಬೇಕು ಅಂದ್ರೆ ಈಗ ಊರು ಹೇಗಿದೆ ಅಂತ ನೋಡ್ತೀರಾ
ಗರು ಇದು ಸ್ವಚ್ಛ ಭಾರತ್ ಮಾಡ್ಬೋದಲ್ವಾ
ಅಂತರನೇಬರು ಈಗ ಊರು ಕ್ಲೀನ್ ಇದೆಯೋ ಇಲ್ಲ ನೋಡ್ಕೊಳ್ಳಿ ಒಂದ್ಸರಿ
ಹಮ್ರ
ಎಲ್ಲಾ ನೋಡ್ೊಳ್ಳಡಿ ಅದ್ರ ಬಗ್ಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಿಬ್ರ ನೀವು ಹಿ ಈ ತರ ಕ್ಲನ್ ಇಡ್ಕೊಂಬಬೇಕು ನೀವು ಈ ತರ ಎಲ್ಲಾ ಕ್ಲೀನ್ ಇಟ್ಕೊಂಡಿಲ್ಲ ಅಂದರೆ ಅದುದು ಡಿಸೀಸಸ್ ಬರ್ತಾ ಇರುತ್ತೆ
ಹಾದೇ
ಡಿಸೀಸಸ್ ಬರುತ್ತೆ ಆಮೇಲೆ ಸುಮ್ಮ್ನೆ ಮಕ್ಕಳೆಲ್ಲ ಇರ್ತಾರೆ ಅವರಲ್ಲಿ ಸುಮ್ಮ್ನೆ ಅನಾರೋಗ್ಯ ಹೇಳ್ತಾರೆ ಹಾಸ್ಪಿಟಲಿಗೆ ಹೋಗಬೇಕು ಕೆವ್ ಟೈಮು ಲೈಫಗೆ ಏನಾದ್ರು ಎಫೆಕ್ಟ್ ಆಗ್ತಿರುತ್ತೆ ಆರದ ಮಾಡ್ಕೋಬೇಡಿ ಪ್ಲೇಸ್ ಸರೌಂಡಿಂಗ್ಸ್ ಪ್ಲೇಸ್ ನ ಮನೆ ಸುತ್ತ ಎಲ್ಲ ಕ್ಲೀನ್ ಇಟ್ಕೊಳ್ಳಿ ಎಲ್ಲ ಹೇಳಿ ಪ್ರಾಬ್
ಇನ್ಸನ್ಡತುಲನ್ ಮಾಡಂಗಿಲ್ಲ ಒಬ್ರು
ನೀವೇನು ಕ್ಲೀನ್ ಮಾಡ್ಬೇಡಿವರು ಇನ್ಸ್ಟ್ರಕ್ಷನ್ಸ್ ಕೊಡವರು ಅಂದ್ರೆ ನೀವು ಅಲ್ಲಿ ಹೋಗಿವ್ರಿಗೆ ಇನ್ಸಕ್ಷನ್ಸ್ ಕೊಡ್ತಿದೀ್ರಾ ಅಂತ ಫೋಟೋ ಕ್ಯಾಪ್ಚರ್ ಮಾಡ್ಕ್ಬಿಟ್ಟು ಬನ್ನಿವರು
ನಂದಿಬ್ರುಬರು ಮತ್ತತ್ ಕಾಲೇಜಲ್ಲಿ ಹೇಳಿದ್ರು ಸ್ವಚ್ಛ ಬರುತು ಅಂತಂದ್ರೆ ಈಗ ಹೋಗಿ ನೀವು ಯಾವ್ದಾದಾರು ಒಂದ್ ಹಳ್ಳಿ ಹಳ್ಳಿ ಚೂಸ್ ಮಾಡ್ಕೊಂಡು
ಹ ಅದೇ ಕ್ಲೀನ್ ಕ್ಲೀನ್ ಮಾಡ್ಬರಕ್ ಕೇಳಿದಿದ್ದಾರೆ
ಹ ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲಾ ನೀವು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಲೇಗಾರ್ಗೆಲ್ಲ ಸ್ವಲ್ಪ
ಹ ಬ್ರ ಮಾಡ್ಬೋದು ಬ್ರ ಮಾಡ್ಬೋದು ಬ್ರೋ ಆತರನ ಬರುತ್ತೆ ನೀವು ಒಂದ್ ಸ್ವಲ್ಪ ಎಲ್ ಮಾಡ್ಬೋದು ಅವ್ರರಿಗೆ ಅಲ್ಲಿ ಇರ್ತಾರಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಅಂತೆ ಎಲ್ಲ ಇನ್ಸಕ್ಷನ್ಸ್ ಕೊಟ್ಟ ಅ ನೀವು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬರ್ಬೋದಪ್ಪ ಅಂದರೆ ಫೋಟೋ ಕ್ಯಾಪ್ಚರ್ ಆಗುತ್ತಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಸ್ವಲ್ಪ ಅವ್ರ ಟೀಚರ್ಸಿಗೂ ಗೊತ್ತಾಗುತ್ತೆ
ಅದೇ ಅದೇ
ಹಬ್ರೋ
ಮತ್ ನಾವ್ ಸರ್ ಏನ ಅಂತ ಹೇಳುವುದು ಅಂತಂದ್ರೆ ಈಗ ನೀವು ಮುಂಚೆ ಫೋಟೋ ಕ್ಯಾಪ್ಚರ್ ಮಾಡಕಿಂತ ಮುಂಚೆ ಹೆಂಗ ಇದೆ ಪ್ಲೇಸ್
ಹಾ ಹ ಬೋ ಅತ್ತನ ಕರ್ಮ ಕಳ
ಕ್ಲೀನ್ ಮಾಡಿದ್ಮೇಲೆ ಹೆಂಗಿದೆ ಪ್ಲೇಸ್ ಹ್ಮ ಥರ ಮಾಡ್ಕೊಂಡಂಬನ್ನಿ ಅಂತ ಹೇಳಿದ್ರು
ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಫುಲ್ ಅಂದ್ರೆ ಎಲ್ ಕಸ ಕಡ್ಡಿ ಇರುತ್ತೋ ಅಲ್ಲ ನೋಕೊಳ್ಳಿ ಒ ಸ್ವಲ್ಪ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳಿ ಆಮೇಲೆ ನೀ ಕ್ಲೀನ್ ಮಾಡಿದ್ದು ಫೋಟೋಸ್ ತಕ್ಕೊಳ್ಳಿ
ಹೌದಾ
ತಮ್ಮನ ಊರಲ್ಲಿ ಎಲ್ಲ ಇರ್ತಾರಲ್ ಕರೆದಬಿಟ್ಟು ಜನ ನಿಲ್ಲಸ್ಕೊಂಡು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಿಬರು ಅವರಿಗೆ ಫುಲ್ ಕ್ಲೀನ್ ಇಟ್ಕೊಳ್ಳಿ ಆ ಥರ ಎಲ್ಲ ಹೇಳಿ
ಹ್ಮ್ ಹ್ಮ್
ಚೆನ್ನಾಗಐತೆ ಅವರು
ಅ ಬರೋಸ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ
ಹ ಆಮೇಲೆ ಈಗ ಎಷ್ಟೋ ಜನ ಊರಲ್ಲಿರೋರಿಗೆ ಗೊತ್ತಿರಲ್ಲ ಫೋನ್ ಬಗ್ಗೆ ಆಮೇಲೆ ಫೋನಲ್ಲಿ ಒಂದು ಆ್ಯಪ್ ಯೂಸ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡರು ಅವ್ರ ಫೋನಲ್ಲಿ ಡೌನ್ಲೋಡ್ ಮಾಡ ಬಿಟ್ಟು ಆಪ್ನ ಇ ತರ ಯೂಸ್ ಮಾಡ್ಬೇಕು ಈಗ ಎಕ್ಸಾಂಪಲ್ ಒಂದ್ ಆಪ್ ತಗಳಿಬ್ರ ನೀವು ನಾರ್ಮಲ್ ವಾಟ್ಸ್ಆಪ್ ಯೂಸ್ ಮಾಡ್ತೀರಾ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಡ್ಬೇಕು ಅದನ್ನ ಯಾವ ಥರ ಯೂಸ್ ಮಾಡ ಮಾಡಬೇಕು ಆ ಥರ ಒಂದು ಸ್ವಲ್ಪ ಹೇಳ್ಡಿಬ್ರಾ
ಹಾ ಹಂಗೆ
ಆ ಥರ ಅದೊಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ ಇವರು ನೀವು ಹೋಗಿರ್ತೀರಾ ಅಂದರೆ ಆತರ ಮಾಡ್ಕೊಬೇಕುಬ್ರ ಅವ ಜನಕ್ಕೆ ಒಂದು ಸ್ವಲ್ಪ ಗೊತ್ತಾಗಬೇಕು ಈಗ ಹೇಗಿದೆ ಜನ್ರೇಷನ್ನು ಅವ್ರ ಹೇಗಿರ್ಬೇಕು ಈಗಿನ ಜನ್ರೇಷನ್ಗೆ ಅಂತ
ಹಾ
ಅಷ್ಟೇ ಬರ
ನದೇಬ್ರ ನಾನು ಕೇಳ ನನ ಗೊತ್ತಿರುತ್ತೆ ಅಂತ ಫೋನ್ ಮಾಡಿದವರು
ಹಾ ಬ್ರೋ
ಮತ್ತೆ ಬ್ರೋ ಸಮಾಚಾರ
ಏನಿಲ್ಲ ಬರು ಹೇಳ್ಬೇಕು ಏನಾದ್ರು
ಹ್ಮ್ ಮನೆ ಕಡೆ ಎಲ್ಲ ಹೆಂಗಿದಾರಬ್ ಚೆನ್ನಾಗಿದಾರಲ್ಲಾ
ಅವರು ಎಲ್ಲ ಚೆನ್ನಾರೆ
ಹ್ಮ್
ಏನಾದರೂ ಬೇಕಿದರೆೆ ಹೇಳಬರು ಕಾಲ್ ಮಾಡೋಕ್ಕಾಗಲ್ಲ ಅಂದರೆೆ ಮೆಸೇಜ್ ಮಾಡಿ
ಅದೇ ಬ್ರೋ ಸ್ವಲ್ಪ ಹೇಳಿ ಬ್ರೋ ಅಷ್ಟೊಂದು ಗೊತ್ತಿಲ್ಲ
ಹಾಞ ಸರಿ ಬ್ರ ಕಾಲ್ ಮಾಡಿ ಬ್ರ ಹೇಳ್ತೀನಿ ಹ್ಮ್ ಸರಿ ಬ್ರಾ ಮಾಡಿಬ್ರಾ ಪಿಕ್ ಮಾಡ್ತೀನಿ
ಹ್ಮ್ ಸರಿ ಬ ಮತ್ತೆ
ಹಾಂ ಬ್ರೋ ಹಾಂ ಸರಿ ಬ್ರೋ ಬಾಯ್